ಹಲೋ
ಹಾರಿ ಮಾ
ಹ ಹ ಆರಾಮ ಅದಿವ ನೋಡ್ರಿ ಕರೆ ನೀವ್ರಿ
ನಮ್ಮ್ ಹೆಸರು ಬಸವರಾಜ ರಿ ಹ ಆರಾಮ್ ನೊಡ ನೀ ಆರಾಮ್ ನೊಡಿ ಏನ್ ನಡ್ಸಿರಿ
ಏನಿಲ್ಲ ನೋಡ್ರಿ ಮಳೆ ಪಳೆ ಹಂಗ್ರರಿ ನಿಮ್ ಕಡೆ
ನಂದ ನಮ್ದ ಏನಲ್ ನೋಡ್ರ ಮಳೆಲ್ಲಾ ಏನಿಲ್ಲಾ ರೈತರು ಪಾಪಾ ಪೀಜಿಟರ
ಕರಿವ ನೋಡ್ರಿ ನಮ್ಮೂರಾಗ ನಮ್ಮೂರಾಗು ಮಳೆ ಇಲ್ ನೋಡ್ರಿ ಏನ ಇಲ್ಲ ನೋಡ್ರಿ ಹಂಗ್ರೀ
ಹೌದೌದು
ಹಿಂಗಾದ್ರ ಜೀವ
ಹ ಹಾ
ಮತ್ತ ಇದ ನಿಮ್ ಊರಲ್ಲಿ ಯಾವ ಊರ್ರೀ ನಿಮ್ದ
ನಮ್ದು ಬಂದು ಮಸ್ಕಿ
ಹೌದೇನ್ರಿ ಮಸ್ಕಿತಕ್ ಯಾವ ಊರಿ ರಾಯಚೂರ್ ಜಿಲ್ಲಾ ಮಸ್ಕಿತ್
ಮಸ್ಕಿ ನೆ
ಮಸ್ಕಿ ಏನ್ರರಿ
ಹಾ ಹೌದೌದು ಮುಸ್ಕಿನ್
ಮ ಮಸ್ಕಿ ಅನ್ರಿ ರಾಯಚೂರ್ ತಕ್ ಬರ್ತನ್ರಿ ಮಸ್ಕಿ ಅ ಹೌದೇನ್ರಿ ಇದ ಐನೂರ ಹಾ ಹೌದಲ್ರಿ ನಿಮ್ದ ಐನೂರ ಅಂತ್ ಮಾಡಿದಲರೀ ನಾನು
ಇಲ್ಲಾ ನಮದು ಮಸ್ಕಿ ಮಸ್ಕಿ
ಹೌದನ್ರಿ ಯಾವ ಕಾಲೇಜ ರೀ ನಿಮ್ದ
ನಮ್ ಕೃಷಿ ಮಹಾವಿದ್ಯಾಲಯ ಮಂಡ್ಯ ರಿ
ಹೌದಾ ಮಂಡ್ಯ ಅನ್ರಿ ನಿಮ್ದ ಓ
ಮಂಡ್ಯ ಹ್ಮ
ಹ ಹೌದ್ರಿ ನಿಮ್ಮ ಮಂಡ್ಯ ಮೋನ್ ಇವರು ನೋಡ್ರಿ ಮೋದಿ ಅವರು ಮೋದಿ ಅವ್ರನ್ನ ಆಗಮಿಸಿ ನೋಡ್ರಿಲ್ಲಿ ಮಂಡ್ಯ ಜಿಲ್ಲೆಕ್ಕ
ಹೌದೌದೌದು ಮೋದಿಯ ಅವರು ಬಂದಿದ್ರು ಮತ್ತೆ ಸಿದ್ದರಾಮಯ್ಯ ಅವ್ರರು ಬಂದಿದ್ರು
ಹೌದನ್ರಿ
ಹ ಡಿ ಕೆ ಶಿವಕುಮಾರ್ ಗೂಡ ಬಂದಿದ್ರು
ಹ ಅವರು ಇಲ್ಲೇ ನಮ್ಮ ಇದ್ರೆ ನಮ್ಮ ಕೃಷಿ ಮಹಾವಿದ್ಯಾಲಯ ಭೀಮ್ರಾಯನ್ ಗುಡಿ ಅಂತ್ರಿ ನಾವ್ ಮಾತಾಡೋದು ಹೌದೌದು ಎ ಭಾರಿ ಚೆನ್ನಾಗೈತಿ ಭೀಮರಾಯನ ಗುಡಿ ಅಂತ ಅದ್ಭುತ ಐತೆ ಹೌದನ್ರಿ ಅಲ್ಲಿ ಬಾಳ ಅಲ್ಲಿ ಬಾಳ ಹೊಲ ಐತೆರಿ ನಮ್ ಕಾಲೇಜ್ನಾಗೀ ಸೂಳ ಅಲರೀ ಅ ಚಲೋಹೆಳ್ತರ್ ಬಿಡ್ರಿ ಅದ್ಭುತ ಹೇಳ್ತಾರೀ ಎಲ್ಲ
ಎಲ್ಲಿ ರೀ.
ಭೀಮರಾಯನ ಗುಡಿರಿ ನಮ್ಮ ಕಾಲೇಜ್ನಗ ನೋಡ್ರಿ ಡಿ ಕೆ ಪಾಟೀಲ್ ಸರ್ ಅಂತದ. ಅದೇ ಅವರು ಪರಿಸರ ಬಗ್ಗೆ ತೊಗೊಂತಾರಿ ಮತ್ತೆ ಬೀಜ ಒಗುನ ಒಗುಣರಿ ಮತ್ತೆ ಬೀಜ. ಏ ಎಲ್ಲ ಚೆನ್ನಾಗಿತ್ತ ಮತ್ತೆ ಬೀಜ. ಪಾಠ ಮಾಡಗಾ ಬಸವರಾಜ್ ಗಾನಗ್ಯಾರ ಸರ್ ತಗೊಂತೀರಿ ಮತ್ತೆ. ಹ ಇನ್ನ ಒಂದ ಯಾವ್ದಪ್ಪಾ ಇವರೀ. ತಮ್ ಇದು ಕೀಟಶಾಸ್ತ್ರ ಮಲ್ಲಿಕಾರ್ಜುನ ಸರ್ ಎಷ್ಟ. ಚಲೋ ಹೇಳ್ತಾರಿ ನಮ್ಗ ಐದ ಮಾರ್ಸ ಹೇಳ. ಹೇಳ್ಯಾರ ನೋಡ್ರಿ ಇನ್ಸೆಟ್ ಹಿಡದ್ರ ಹೂ ಹುಳಗಳ ನೋಡಿದ್ರ ನೀವು ನಿಮಗರಿ.
ನಮಗೆ ಸೇಮ್ ಮಾರಾಯ ಅಂದ್ರ ನಮಗೆ ಹುಳಗಳು ಏನ ಕಾಲಿಗ ಸ್ವಲ್ಪ. ಏನ ಡ್ಯಾಮೇಜ್ ಐತ ಅಂದ್ರ ಏನ ವಟ್ಟ ಸಮಸ್ಯೆ ಆಯತ ಕಾಲಿಗ ಮುರಿದೋಯ್ತ ಅಂದ್ರ. ಅದನ್ನ ಕಿತ್ತ ಹಾಕಿ ಬಿಡ್ತಾರ ನಮಗೆ. ಹ ಅದ ಮತ್ತೆ ಇಲ್ಲಾರಿ ಅದ ಕಿತ್ತಾಕಿದಂದರ. ಒಂದ ಕಿತ್ತಹಾಕಿದ್ರು ಅರ್ಧ ಮಾರ್ಸ್ ಕಟ್ಟಾಗಲ್ಲ ಎರಡ ಮಾರ್ಸ್ ಕಟ್ ಒಂದ್ಬಳಕ.
ಏ ನಮ್ಗ ಹಂಗಲ್ಲರಿ ಈಗ ನೋಡ್ರಿ ಎಂಟಮಲ ಐ ಇವು ಕೀಟಶಾಸ್ತ್ರ ಸರ್ ರಿ. ಯ ಎ ಕ್ಯೂ ಎಕ್ಸಾಮ್ ಇದ್ದೂರಿ ಮನ್ಯ. ಹತ್ತಕ ಎಲ್ಲ ಈಸಿ ಪೇಪರ್ ಕೊಟ್ಟಿದ್ರಿ ಮತ್ತೆ ಈಗ ಇದು ಮಿಡ್ ಟರ್ಮನು ಈಸಿ. ಕೊಡತನಂತ ಹೇಳ್ಯಾರಿ ಯ ಫುಲ್ ಈಜಿ ಬಿಡ್ರಿ ನಮ್ದೇನ. ಎಲ್ಲ ಈಗ ಡೈಲಿ ಚಿತ್ರ ಹತ್ತಕ್ಕ ಎಂಟ ಬಂದವ್ರಿ ಮತ್ತ. ಇದಕ್ಕ ಮಿಡ್ ಟರ್ಮ್ ಹ್ಮ್ ಏ ಯ. ಚಲೋ ಅದ ರಿ ಮಾರ್ಸ್ ಹಂಗ. ಅಲ್ಲ ಬಿಡ್ ಬಿಟ್ಟಿದ ಬಿಟ್ಟಿದ್ದ ಕೊಡ್ತಾರ ನೋಡ್ರಿ ಮಾರ್ಸ್ ಇದ ಎಲ್ಲ ಮಾರ್ಸ್.
ಹಾ ಹೌದಾ.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
ಇಲ್ಲಿ ಏನಿಲ್ಲ ರೀ ಬರೀ ಇಂಗ್ಲೀಷ್ ಬ ಇಂಗ್ಲೀಷ್ ಹೇಳತಾರ ಇಲ್ಲಿ ಏನ್ ಅರ್ಥ ಆಗಲ್ಲ ಏನಿಲ್ಲ ನಾವು. ಕನ್ನಡ ಹುಡುರು ಎಲ್ಲ.
. ಇಲ್ಲ ಉಳ ಹನ್ರಿ ಉಳ್ಕ್ಯಾದ ನಿಮ್ದ ನೋಡ್ರಿ.
ನೀವೇ ನಿಮ್ದತೆಲೆಯೆಲ್ಲ ಎಲ್ಲಾ ಕನ್ನಡ ಹೇಳ್ತಾರ.
ಅಂದ್ರೆ ಈಗ ನೀ ಬ್ಯಾರೆ ದೇಶಕ್ಕೆ ಹೋದ್ರ ಎಲ್ಲ.
ಹ.
ಬರೇ ಇಂಗ್ಲೀಷ್ನಾಗ ಮಾತಾಡ್ಬೇಕ ಇಲ್ಲೇ ಬ್ಯಾರೆ ರಾಜ್ಯಕ್ಕ ಹೋದ್ರ. ಹೂನರಿ . ಅವರ ಅಂತ ಅದ್ಭುತ. ಅ ಟೀಚಿಂಗ್ ಹೇಳ್ತಾರಾ ನೋಡ್ರಿ ಹೌದರಿ ಮತ್ತ. ನಾವು ಇದಕ ಹೋಗ್ಬೇಕ ಮಾಡೇವ ಬರ್ತೀರ ಏನ್ರಿ ಟೂರ್ಗೆ.
ಎಲ್ಲರಿ.
ಪ್ರವಾಸ ಸ್ಥಾಣ ರೀ ಇಲ್ಲಿ ಲಸಿಂದ. ಇವ ಬೆಂಗಳೂರು, ಮೈಸೂರು, ಕೊಯಮತ್ತೂರು. ಇವೆಲ್ಲಾ ಶಿರಸಿ, ಬನವಾಸಿ, ಜೋಗ ಜಲಪಾತ ನಮ್ಮ ದೋಸ್ತರ ಹೊಂಟಿವ್ರಿ. ಅದೇ ನಿಮ್ಮ ಮಸ್ಕಿಯಲ್ಲಿ ಒಂದ ಇದ ಟ್ರ್ಯಾಕ್ಸ್ ಐತ ಅಂತ ಸ್ವಲ್ಪ. ಅವ್ರ ನಂಬರ ಇದ್ರ ಕೊಡ್ತೀರ ಏನ್ರಿ.
ಏ ಆದಷ್ಟ ಬೇಗ ಕೊಡ್ತೀವಿ ಕ ನಿಮ್ಗೆ ಆದಷ್ಟ ಬೇಗ ಸಂಪರ್ಕಿಸ್ತೀವಿ.
ಹುಣರಿ ಅದ ಅದ ಸ್ವಲ್ಪ. ಅದೇ ರೀ ನಿಮ್ ಇದ್ರಾಗ ಬಿಮ್ಸೂರ ನಿಮ್ ತಾಲೂಕ್ನಾಗ ಒಬ್ಬ ಇದು ರಿ ಬಾಳ ಈ ಮಳೆ ಇರ್ಲಾರದಕ್ ಏನ ಬೆಳೆಗಳು ಏನ ಬಂದಿಲ್ಲ ಅಂತಲ್ರಿ ಹತ್ತಿ ಅಕ್ಕಿರ ಅಂತಲ್ರರಿ ಏನ ನಿಮ್ಮೊಲ್ಲಕ್ಕ ಏನ್
ಕರೆಕ್ಟ್ ಇದೆ ನಿಮ್ಮ
ನಿಮ್ ಮಖ್ಯನ ಹಾಕಿರಿ ಕರಿಯಾವ್ರಿ ನೆಲ್ಲನ್ರಿ
ನನ್ ನಮ್ಮ ಹೆಸರು ಬಸವರಾಜ ರೀ
ಹೌದ ಹೌದ ಅಲ್ರೀ ಬಸರಾಜ ನಿಮ್ ಹೊಲ ಎಷ್ಟ ಎಕರಿ ಐತ್ರಿ ಬಸರಾಜ್
ಸರಿ ನಮ್ಮ್ ಹೊಲಾ ಬಂದ ಒಂದ್ ಎಕರೆ ಐತೆ ಬರೇ
ಮಡಕರಿ ಅಲ್ರಿ ಅಯ್ಯೋ ಅಲ್ರರಿ ಈಗ ಹೋಲ್ ಹೊಲಾ ಇರ್ಬೇಕ ಈಗಿನ್ ಕಾಲಕ್ ಹೊಲ ಇರ್ಬೇಕರೀ ಮತ್ತೆ ಹೊಲ ಇರ್ಲಿಕ್ ಅಂದ್ರ ಹೆಣ್ಣು ಕೊಡಲ್ರಿ ಹೆಣ್ಣ ಪಜೀತಿ ನೀವು ಮುಂದೊಂದ್ ನೌಕ್ರಿ ನೌಕ್ರಿ ಗೌರ್ಮೆಂಟ್ ಸರ್ಕಾರಿ ಕೆಲ್ಸ
ನಮ್ದ ನಮ್ದು ಕ್ಲಿಯರ್ ಆಗಿರೋದು ಐದು ಎಕ್ರೆರಿ ಅದು ಉಳಕಿದು ಎಲ್ಲ ಲೀಸಿ ಮಾಡುಧ್ರೆ ಒಂದ್ ಎಂಟ ಎಕ್ರಿ
ಅವ್ ಮಾಡ್ರಿ ಚೆನ್ನದ್ನೇ ಬೆಳಿರಿ ಈಗ ನೋಡ್ರಿ ಸ್ವಲ್ಪ ಬರೇ ಭತ್ತ ಅವನ ಎಲ್ಲ ಬೆಳ್ಕ ಹೋಗ್ಬಿಡ್ರಿ ಈಗ ಸೂರ್ಯಪಾನಾ ನೆಳ್ಳು, ಸಜ್ಜಿ, ನೆವಣೆ ಇವೆಲ್ಲಾ ಮುಂಗಾರು, ಹಿಂಗಾರ ವಾಣಿಜ್ಯ ಬೆಳೆಗಳು ಆ ಇವೆಲ್ಲಾ ಹಾ ಹೋಕರಿ ನೀವು ಬರೀ ಇಂತವ ಏಕದಳ
ದಿವದಾನ್ಯಗಳು
ಈಗ ನೋಡ್ರಿ ಹ್ಮನ್ರಿ ಈಗ ನಮ್ಮ್ ಹೊಲಕ ಗೊಡ್ಡ್ಯ ರೋಗ ಅವು ಬಂದಾವ್ರ ಅದಕ್ ನಾವ ಏನ್ ಮಾಡ್ಬೇಕ್ ಗೊತ್ತಾಗೋಲ್ದ ನೋಡ್ರಿ
ಗೊಡ್ಡೆ ರೋಗ ಗೊಡ್ಡಿ ರೋಗ ಯಾವಾಗ ಬರ್ತ ಗೊತ್ತಾ ನಿಮಗೆ
ಹೂನ್ರಿ ಎದಕ್ ಬರ್ತಾವ್ರೀ ಅವವು
ತೊಗ್ರಿ ಬೇಡ ಒಂದಾಗ ಉಳಿ ಬನ್ರಿ ಮೂರ್ ವರ್ಷ ಕಮ್ಮೆ ಮ್ಯಾ ಮ್ಯಾಗಿ ಉಳಮೆ ಮಾಡ್ಸು
ಹಾ ಹೌದ್ದ್ರಿ ಹೌದ್ ಹೌದು ಮ್ಯಾಗಿ ಹೌದು ಹೌದ್ರೀ
ಕಮ್ಮೆ ಕುಟರ ಮಣ್ಣ್ಯಾಗ ಒಂದು ಹುಳ ಇರುತ್ತದು
ಹಾ ಹೌದಾಡ್ರಿ ಮಣ್ಣ ಹುಳ ಇರ್ತಲ್ರಿ ಮಾಗಿ ಹುಳಾ
ಅದು ಅದು ಪಸ್ಟ ಅದು ಸಾಯತಿತೆ ಸತ್ ಆ ಕೊಳಿ ಹುಳ ಬಂದಿ ತಿಂತವ ತರ ಮಾತ್ರ ಅದು ಒಂದು ಬರುತ್ತೆ ಮತ್ತೆ ಅದು ಬಂದ್ರೆ ಮತ್ತೆ ಅದ್ ಬಂದ ಮ್ಯಾಗ ಆ್ರ
ನಾವು ಹಂಗ್ ಬಂದಿ ಮಾಡಿದ ಅದ್ರೀ ನೆಟರೊಗ ಬಂದಿ ನಾವ್ ಅದನ್ನ ಏನ್ ಮಾಡಿದೇವ ಅಂದ್ರೀ ಅದಕ್ಕ ಈಗ ಚುರು ನಮ್ಮ್ ಇದು ಇದು ನಮ್ಮ್ ಕಾರ್ಯ ವಿಶ್ವವಿದ್ಯಾಲಯದಿಂದ ಹೊಸ ಒಂದು ಟಿ ಎಸ್ ತ್ರಿ ಯಾರಂತ ವೆರೈಟಿ ಮಾಡಿಬಿಟ್ರೀ ತೊಗರಿದ ಅದು ತಳಿ ಮ ಅದು ಮಾಡ್ಯಾರ ಹ್ಮ
ಅದಕದ ಫುಲ್ ಇದಾಯಬಿಟ್ಟ ನೋಡ್ರಿ ಈಗ ಚೀಂತರ್ಲಾರದಂಗ ಆಗ್ಯಬಿಟ್ಟವ್ರಿ ನಾವು
ಬರೋತರಿಗಲ್ಲಾ ಬರವತದು ಅದೆ ಈಗ ರೋಗ ಬರತ್ತೇನೆನಂದೆ ರೋಗ ಬರ್ತಾ ಇದ್ಯಾ ನೀನ್
ಈಗ ಏನ್
ಏನಲ್ ಬಿಡ್ರಿ ಆರಾಮ್ ಇದ್ರರಿ ಎಕ್ರ ಎಕ್ಕ ಅವಾಗ ನಾಲ್ಕಂದ ಐದ ಅಷ್ಟಕ್ಕ ಇದ್ರ ಈಗ ಏ ಲ್ಲ ಅದ್ ಕಂತಾ ನಾನು ಬೆಳಿತಿರಿ ನಮ್ ಊರ್ ಕಡೆ ಅಲ್ರಿ ನಮ್ ಸುತ್ತಮುತ್ತ ಭಾಗಲಿ ಎಲ್ಲಾ ಚೆನ್ನಾಗಿ ಬೆಳಿತವ್ರ ನೋಡ್ರಿ ಅದಕ ಅದು ನೀವು ಒಂದ್ ಟ್ರೈ ಮಾಡಿ
ಈ ಜಿ ಆರ್ ಜಿ ಏಟ್ ಡಬಲ್ ಒನ್ ಜಿ ಆರ್ ಜಿ ಏಟ್ ಡಬಲ್ ಒನ್
ಹ ಅದು ಗುಲ್ಬರ್ಗದ್ರೆ ವೆರೈಟಿ ಅಲ್ಲ ಅಂದ್ರ ಗಿಡ್ ಬಳ್ಳಿರಿ ಅದ್ರ ಕಾಪ್ ಜಾಸ್ತಿರಿ ಅದಕ್ಕ
ಆ
ಹಂಗಂದ್ರ ಎಂಗ ಗೊಡ್ಡೆ ರೋಗ ನೆಟ್ಟೆ ರೋಗ ಬರ್ತ್ರಿ ಅದ ಎಲ್ಲ ರೋಗ ಬರ್ತ್ರಿ ಅದ್ಕಾಯ ಇದು ನಮ್ ಕಡೆ ಗೊಡ್ಡೆ ರೋಗ ನೆಟ್ ರೋಗ ಬಾಳ ಇದಕ್ ಟಿ ಎಸ್ ತ್ರರಿ ಯಾರ ತಗೊಂಡ್ಬಿಟ್ಟಿವ್ ನೋಡ್ರಿ ಫುಲ್
ಅದು ನಿಮ್ ಕಲಬುರ ಸೈಡ್ ಒಂದು ಯಾಕಂದ್ರೆ ಆ ಮೊನ್ನೆ ಏನಾಯ್ತು ಗೊತ್ತಾ ಒಂದ ಎರಡು ವರ್ಷ ಎರಡು ಎರಡು ವರ್ಷ ತ ಎರಡು ವರ್ಷ ತಳ ಒಂದು ನೆಟ್ ಪೂರಾ ಅದರಿಂದ ಸ್ಪ್ರೆಡ್ ಆಗಿ ಎಲ್ಲೂ ಹೊಲ್ದಾಗೆಲ್ಲ ಗೊತ್ತ
ಹೌದೌದು ಹುಂದ್ರಿ
ಹ ಅದೇ ನಾವು ಅವಾಗ ನಾವು ಡಿಪ್ಲೊಮಾ ಓದ್ತಾ ಇದ್ದೀವಿ
ಹೌದಲ್ರರಿ ನಿಮ್ದ ಇದ ಅಲ್ರರಿ ಡಿಪ್ಲೊಮಾ ಯಾವ್ದ ಬಿದಾರ ಅಲ್ರರಿ ನಿಮ್ದ ಆ ಕಾಲೇಜ್ ಒಂದ ಐತ್ಂತಲ್ರರಿ ಈಗಾನ ಡಿಪ್ರೊಮ
ಇಲ್ಲ ಇಲ್ಲ ಒಂದೇ ಐತಿ ಕಾಲೇಜ್ ಎಲ್ಲ ಬಂದ್
ಜರ ಕಾ ಉಳಕ ವಲ್ಲ ಹದ ಅಂತಲ್ರಿ
ಎಲ್ಲ ಬಂದ ಎಲ್ಲ ಬಂದ ನಾವು ಹೋರಾಟ ಮಾಡಿದ್ದೇ ನಮಗೆ ನಮ್ಮ ಜೂನಿಯರ್ಸ್ ಬ ನಮ್ಮ ಇದು ಸೋಹದರ್ ಬರ್ಲು ಎಲ್ಲಾರ ಬ
ಹೌದೌದು ದ್ ನೋಡ್ರಿ ಈಗ ನೋಡ್ರಿ ನೀವ್ ಹೋರಾಟ ಮಾಡ್ಯವ್ರಿ ನೋಡ್ರಿ ನೀವು ಹೋರಾಟ ಮಾಡ್ಲಿದ್ದ ಅದು ಇನ್ನೊಬ್ರಿಗೆ ಹೆಲ್ಪ್ ಆಯ್ತ್ ಅದಕ್ಕ ಅಂತ ಅಂತ ಈಗ ನೋಡ್ರಿ ವೆಟ್ರನರಿ ಕಾಲೇಜ್ ಪ್ರೈವೇಟ್ ಇದೇನ್ರಿ ಗರ್ ಈಗ ಪ್ರೈವೇಟ್ ಇದ್ದಿದ್ದಿಲ್ರರಿ ಗೌರ್ಮೆಂಟ್ ಅಷ್ಟ ಇದ್ದು ಈಗ ನೋಡ್ರಿ ಗೋರ್ಮೆಂಟ್ ಗೋರ್ಮೆಂಟ್ನು ಬೇಕ ಈಗ ಪ್ರೈವೇಟ್ನು ಮೊನ್ನೆ ಮಾಡಿಕೊಡಲ ಅಂತ ಹೇಳಿ ಅಬ್ಜೆಷನ್ ಮಾಡಿದ್ರಿ ವಿದ್ಯಾರ್ಥಿಗಳು ಎಲ್ಲಾ ಚಛಲತೆಗೆ ಇದು ಮಾಡಿ ಇ
ಅ
ವೇಟರ್ನಾರೀ ಪಶು ಇಂಪಾರ್ಟೆಂಟ್ ರೀ ಅದೇ ರೀತಿಯಾಗಿ ಅದ್ರ ಸಲ ಇದು ಮಾಡಿದ್ರು ನೋಡ್ರಿ ಅದ್ರೀ ಈಗ ನಿಮ್ ನಿಮ್ಮ್ರು ಇ ಮಸ್ ಚ್ಯುಸಿಂದ ಏನೋ ಪರಿಸರ ಮಾಲಿನ್ಯ ಬಾಳ ಆಗುತಂತೈತಲ್ರಿ.
ಹಲ್ಸಿನ್ ಆಗ್ತಾ ಹಂಗಾಗುತ್ತೆ ಕಮ್ಮಿ ಅಷ್ಟೊಂದಲ್ಲಿಗ
ಅಲ್ರರಿ ನಿಮ್ ಉಪಾಯ ರಾಯಚೂರು ಜಲ್ದಾಗ ಅತಿ ಹೆಚ್ಚು ಗ ವಾಹನಗಳ ಬಾ ನೆಡ್ತಾವ್ರಿ ಈಗ ನಮ್ ಜಿಲ್ಲೆದಾಗ ನೋಡ್ರಿ ಅಷ್ಟು ವಾಹನಗಳ್ಕ ಗಿಡಗಳು. ಗೋರ್ಮೆಂಟ್ ಎಲ್ಲ ಅರಣ್ಯ ಇಲಾಕೆದಾರ್ ನೆಡಕುಂತಾರೆ ನಿಮ್ದ್ರಾಗ ಅರಣ್ಯ ಇಲಾಖೆದೊರ್ಗೇಳ್ಬೇಕು. ರಿ ಗಿಡಗಳ್ ನೆಡ್ರಿ ಹಂಗ ಹಂಗಂತ್ ಹೇಳಿ.
ಹೌದು ಅಲ್ಲ ಹೇಳು ಈಗ ಯಾಕಂದ್ರೆ ನಮ್ ರೈಚೂರು ಈ ರೂಟಿನ ಮಾನ್ಯ ರೂಟ್ ನ ಉಂಟಲ್ಲ. ಅಲ್ಲಿ ಹಾಕ್ತಾರ ಚನ್ನಯಿದ್ ಮಾಡಿದೆ ಪರಿಸರ್ ಮಾಲಿನ್ಯ ಆಗುತ್ತೆ ಮತ್ತೆ.
ಹ ಕರ್ದು ಈಗ ನೋಡ್ರಿ ಬರ್ ಬಹಳ ಫೇಮಸ್ ಹೌದು ಈಗ ಐತಿಹಾಸಿಕ ಸ್ಥಳ ಐತ್ರಿ ಅಲ್ಲಿ ಇಲ್ಲ
ಇದೇರಿ ಏನು
ಪ್ರವಾಸಿ ತಾಣಗಳು ಒಂದೖತ್ರಿ ಅದೆ ರಿ ನಿಮ್ಮ ರೈ ರಾಯಚೂರು ಜಿಲ್ಲಾ ಇದ ಶಾಣು ಪ್ರಕಾಶ್ ಪಾಟೀಲ್ ಅಂತ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು
ಹ್ಮ್ ಇದು ಹೊರಗ ಹೊಂಟಿದೇವ ರೀ ನಾವು ಈ ಸದ್ಯಕ್ಕೆ.
ಅಲ್ರಿ ಬಿಡ್ರಿ ಅಲ್ರಿ
ಜಾ
ಶಾಣು ಪ್ರಕಾಶ್ ಪಾಟೀಲ್ ಅವ್ರ ಅಂತ ಗೊತ್ತನ್ರಿ ರಿ ನಿಮ್ಗೆ.
ಹಾ ಗೊತ್ತಾರ ಗೊತ್ತಾರ.
ಶಾಣು ಪ್ರಕಾಶ್ ಪಾಟೀಲ್ ಅವ್ರು ಅಂದ್ರ ಗೊತ್ತನ್ರಿ ನಿಮ್ಗ ಅವ್ರು ರೀ ಅವರು ಫುಲ್ ಹ ನಿಮ್ ನಿಮ್ ರೈಚೂರ್ ಜಿಲ್ಲಾ ಬೆಳವಣ್ಗ ಮಾಡೋರ್ ಅವ್ರೆ. ರೀ ಈಗ ನಿಮ್ಮ ಅಂಪನ್ ಗೌಡ ಬಾದಾರ್ಲ ಅಂತ ಗೊತ್ತನ್ರಿ ಎಮ್ ಎಲ್ ಎ.
ಏ ಗೊತ್ತು ನಮ್ಮೂರ್ ಭಾಷೆ ಇದ್ರು ಅವ ನಾವು ಎಲ್ಲಾ ನಾವು ಬೇರೆ ಐನೋರು ಅಂತ ಗೊತ್ತಲ್ವ.
ಹ್ಮೂ ರೀ ಐನೋರ್ ಅದೆ ರೀ. ಅಂಬುನ್ ಗೌಡ ಬಾದರ್ಲಿ ಅವ್ರು ಈ ಅವ್ರಿಗೆ ಸಚಿವ ಸ್ಥಾನ ಕೂಡಲ್ರಿ ಅವ್ರಿಗೆ ಕೊಟ್ಟರಂದ್ರ ಹಿರಿಯ ನಾಯಕ. ಅವ್ರ ಕಾಂಗ್ರೆಸ್ ಇಲ್ಲ, ಹೌದಾರಿ ಹಂಗಾಗಿ ಅವ್ರಗೆ ಸ್ವಲ್ಪ ಓ ಏ ಇದು ಕೊಡಸ್ಬೇಕ್ ನೋಡ್ರಿ ಎಲ್ಲಾ ಹೋರಾಟ ಮಾಡಿ ಇಲ್ಕಂದ್ರೆ ಓಟೆ ಕೆಲ್ಸ ಆಗಲ್ರರಿ ಅವ್ರರು ಏನ್ರ ಸಚಿವ ಸ್ಥಾನಕ್ಕೆ ಕೊಡಿ ಯಂದ್ರ ನಿ ಅಂಬನ್ ಗೌಡ ಬಾದರ್ಲಿ ಕೊಟ್ರ ಅಂದ್ರ ನಿಮ್ಮ ಜಿಲ್ಲಾ ಎಲ್ಲಾ ಉಸ್ತುವಾರಿ ಎಲ್ಲಾ ತಗೊಂಡ್ ಅವ್ರು ಎಲ್ಲ ಇದು ಬೆಳವಣಿಗೆ ಮಾಡ್ತಾರೀ ಅದು ಹೌದಲ್ರೀ. ಹ್ನ್ ರೀ ಹ್ಞನ್ ರೀ ಇಲ್ಕ ಅವ್ರಿ ಅವ್ರ್ ಏನ್ರಿ ಚಲೋ ಮಾಡ್ಸಿದ್ರ ಅಂದ್ರ ನಿಮ್ಗೆ ಎಲ್ಲ ಸೌಲಭ್ಯಗಳು ಸಿಕ್ಕು ನಿಮ್ಮ ಜಿಲ್ಲೆ ಎಲ್ಲಾ ಪ್ರತಿಭೆಗಳು ವಿದ್ಯಾರ್ಥಿಗಳು ಮುಂದೆ ಬರ್ತಾರೆ.
ಹ್ಮ
ಹಂಗಾಗಿ ನಾವು ನೀವು ಎಲ್ಲಾ ಹೋರಾಡ್ಬೇಕ್ರೀ ನಮ್ಮ ಜಿಲ್ಲೆಯ ಹಂಪನಗೋಡ ಬಾದ್ರಲ ಅವ್ರ ಏನ್ ಸಚಿವ ಸ್ಥಾನ ಜಿಲ್ಲ ಕೊಡ್ಬೇಕ್ ಅಂತ ಹೇಳಿ ಹೋರಾಡ್ಬೇಕ್ರಿ ನೀವು ಹಾಗ್ ಹೋರಾಡಿದ್ರ ಈಗ ಸ್ವಲ್ಪ ಹೆಲ್ಪ್ ಆಗತ್ರಿ ಎನ್ಕಂದ್ರೆ ನೀವು
ನಾವೇ ನಿಂದ್ರ್ಬೋದಲ್ಲ ಇಲ್ಲ ಅಲ್ಲ ನಾವೇ ನಿಂದ್ರ್ಬೋದಲ್ಲ.
ನೀವೇನ್ರ ಅದರಿಂದ ಸ್ವಲ್ಪ ಇದಾಗಬೇಕ್ರಿ ಹಂಗಾಗಿ ಅವ್ರ ನಿಂದ ಅವ್ರ ಬೆಳಕ್ ಬಿಡ್ಬೇಕ್ರೀ ನೀವು ಆಯ್ತಾವ್ರೀ ಆಮೇಲೆ ಅಷ್ಟ ತಿಂತ್ರೀ
ಗುಳಕಂದ
ರೀ ಆಮೇ ಆಮೇಲೆ ಅಸ್ತಿಂತ
ಹಾ ಸರಿ ಹ ಸರಿ ಸರಿ
ಆಯ್ತ ರೀ